ಹಲೋ ಹಲೋ.
ಕೆಳಸ್ತಾಇಲ್ವಾ?
ಹಾ ಕೇಳಿಸ್ತಿದೆ.
ಏನ್ ಮಾಡ್ತಿದೀರಾ?
ಏನಿಲ್ಲ ಸುಮ್ನೆ ವಾಕ್ ಮಾಡ್ತಿದ್ದೆ ಇವಾಗ ಟೀ ಕುಡಿಯೋದ ಆಯ್ತಾ.
ಓಹೋ ಆರಾಮಿದ್ರ ಇಲ್ಲ ಇನ್ನ ಟಿ ವಾಕ್ ಮಾಡ್ಬೇಕು.
ಹೌದಾ. ಹಾ ನೀವೇ ಮಾಡದ ಟೀ ಮನೇಲಿ.
ಮಾಡ್ತೀವಿ ಹ್ಮ.
ಹೂ ಹ್ಮ್.
ಇವತ್ತು ಹಬ್ಬ ಇತ್ತ ಅಲ್ವಾ? ಹೌದು ಇಲ್ಲೇ ನಮ್ಮ ಮನೆ ಎದುರುಗಡೆನೆೇ ದೇವರೆಲ್ಲಾ ಕೂಡಸ್ತಾರೆ.
ಹೌದಾ ನಮಗ್ ಆಕ್ಚುಲಿ ಇದಷ್ಟೇ ಸೌಂಡ್ ಅಷ್ಟೇ ಕೇಳ್ತ ಇತ್ತು ಅದ ಸ್ವಲ್ಪ ದೂರದಾಗ ಇರೋದೆಲ್ಲ.
ಇವತ್ತು ಊರದಾಗಿರೋರೆಲ್ಲ ನಮ್ಮ ಮನೆ ಹತ್ರನೇ ಬಂತು ಕೂ ಕೂತ್ಕೋತಾರೆ.
ಅಯ್ಯೋ
ಹಾ ಇಷ್ಟೊತ್ತು ಬರೀ ಅವ್ರ ಮಾತುಗಳು ಕೇಳೋದೇ ಆಯ್ತು.
ಹಾ ಅದ್ರಲ್ಲೂ ಅದೆಲ್ಲಾ ಹೆವಿ ರಶ್ ಎಲ್ಲ ಅವ್ರದೆೆಲ್ಲಾ ತಮಟೆ ಸೌಂಡ್ ಇದೆಲ್ಲಾ ಮಾಡ್ತ -
ಹೌದ ಹೌದು ಇಷ್ಟೊತ್ತು ಬರಿ ಅದೇ ಆಯ್ತು.
ಹಾ.
ಇವಾಗ ಮಾಡ್ಬೇಕು ಮಮ್ಮಿ ಅವರೆಲ್ಲಾ ಇನ್ನ ಅವ್ರ ಜೊತೆ ಮಾತಾಡ್ಕೊತ ಕೂತಿದ್ದಾರೆ ಆದು ಇದೆಲ್ಲ
ಹೌದಾ ಬರೀ ಹಬ್ಬ ಅಷ್ಟೇ ಇರುತ್ತಾ ಅಥವಾ ಜಾತ್ರೆ ತರದ್ದು ಮಾಡ್ತಾರಾ?
ಇಲ್ಲ ಇಲ್ಲ ಬರೀ ಈಗ ಅವ್ರ ಮೈಮೇಲ್ ದೇವರು ಬರ್ತಾರಲ್ಲ. ಆಕ್ಚುಲಿ ಇದು ಫೈವ್ ಡೇಸ್ ಇಂದ ಮಾಡ್ತಾರೆ ಇಲ್ಲಿ.
ಹ್ಮ.
ಆಹ ಈಗ ಐದ್ ದಿನ ನೈಟ್ ಇರ್ತದೆ ಫುಲ್
ಹ್ಮ್
ಇವತ್ ಮಾತ್ರ ಇವತ್ತು ಫುಲ್ ಡೇ ಮಾರ್ನಿಂಗ್ ಹಿಡ್ದು ಇಷ್ಟೊತ್ತ ತನ ಮಾಡ್ತಾರೆ
ಹಾ ಅದೇನು ದಫನ್ ಅಂತ ಮಾಡ್ತಾರ ದೇವ್ರ ಕಥಲ್ ರಾತ್ರಿ ಇದೆಲ್ಲಾ ಅಂತ ಹೇಳಿ
ಹೌದು ಇಷ್ಟೊತ್ತು ಅಲ್ಲೆಲ್ಲ ದೇವ್ರದು ಮೈ ಮೇಲೆ ಬಂದ್ರೆ ಏನೇನೋ ಕೇಳ್ಕೋತಾರಂತ ಎಲ್ಲ ಫ್ಯಾಮಿಲಿ ಪ್ರಾಬ್ಲಮ್ ಏನಾದ ಇದ್ರೆ
ಹ್ಮ್
ಈ ತರ ಎಲ್ಲಾ ಕೇಳ್ತಾ ಇದ್ರು ಇಷ್ಟೊತ್ತು ಅದೇ ನೋಡ್ಕೊಂತ ಹೊರಗೆ ನಿಂತಿದ್ವಿ
ಹೆದರಿಕೆ ಆಗಲ್ಲ
ಹ್ಮ್ ಭಯ ಆಗುತ್ತೆ ಅವ್ರ ಎಷ್ಟು ಹಿಂಗ ಓಡ್ ಬರ್ತಾರ ಬರ್ತಾ ಯಾರ ಮೇಲಾದ್ರೂ ಬೀಳ್ ಹೌದು ಯಾರ ಯಾರ ಮೇಲಾದ್ರೂ ಬೀಳ್ತಾರೇನೋ ಅನ್ನೋ ಒಂದ ಭಯ
ಹ್ಮ್
ನಾನ್ಂತ್ ನೋಡ ಇಲ್ಲಪ್ಪಾ ಆಮೇಲ್ ನಂದ ಸ್ವಲ್ಪ ಹೊಟ್ಟ ಒಡಗ ಬಂದ ಕೊಟ್ರಿ
ಹ್ಮ್
ಮಲ್ಲಿ ಮನೆ ಬಾಜು ಅಕ್ಕ ಬಂದಿದ್ಲು ಒಬ್ಬಳು ಎಷ್ಟೊತ್ತು ಅವ್ಳ ಜೊತೆ ಮಾತಾಡ್ಕೋತ ವಳಗ ಕೂತಿದೇ
ಹ್ಮ್
ಹ್ಮ್ ಆಮೇಲೆ ಇಂದು ಇಲ್ಲಿ ಇವತ್ತಿಗೆ ಇನ್ನ ಒಂದ್ ತಿಂಗಳು ಬಿಟ್ಟು ಮತ್ತೊಂದು ಇದೇ.. ಚಾಂದ್ ಮೋರಮ್ ಅಂತ ಮಾಡ್ತಾರೆ ಈ ಕಡೆ.
ಓಕೆ..
ಹ ಅವತ್ತು ಫುಲ್ ನೈಟ್ ಡೇ ಎಲ್ಲ ಇದೇ ಥರ ಇರುತ್ತೆ..
ಹ್ಮ್ ಹ್ಮ ಹ್ಮ್..
ಹ್ಮ್ ನಿಮ್ ಕಡೆ ಎಲ್ಲ ಹೆೇಂಗ ಮಾಡ್ತ..
ನಮ್ ಕಡೆ ಇವಾಗಿರೋ ಕಡೆ ಏನು ಮಾಡಲ್ಲ ಅಷ್ಟೊಂದೆಲ್ಲ ಇವಾಗ ಸೌಂಡ್ ಕೇಳಸಿದೆಲ್ಲ ಇಷ್ಟ.. ಆ ಸೈಡ್ ಏರಿಯಾನಲ್ಲಿ ಮಾಡ್ತಾರ ಬಟ್ ನಮ್ ಚಿಕ್ಕ.. ಅಪ್ಪ ಅವ್ರ ಊರಲ್ಲೆಲ್ಲ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಿದ್ರು ಇದೇ ತರ.. ನಾವು ಸಣ್ಣವರೆಲ್ಲಾ ಇದ್ದಾಗ ಹೋಗಿ ನೋಡ್ತಿದ್ವಿ.. ಹೆವಿ ಭಯ ಆಗ್ತತ್ ಆದ್ರೆ.. ಯಾಕಂದ್ರೆ ಅದ್ರಲ್ಲೆಲ್ಲಾ. ಸರಿ ಪೂರ್ತಿ ಇದೆಲ್ಲಾ ಕಾನ್ಷಿಯಸ್ ಇರಲ್ಲ ಅಲ್ಲ.
ಹೌದು.
ಹೆಂಗ ಹೆಂಗೋ ಮಾಡ್ತಿರ್ತಾರಲ್ಲ.
ಇಬ್ರಲ್ಲ ಇಬ್ರಲ್ಲ ಐದ ಜನಕ್ಕೆ ಹಂಗ ಆಗುತ್ತೆ ಇಲ್ಲಿ..
ಅಯ್ಯೋ ಹ್ಮ್ ಹ್ಮ.
ಹೌ ಹೌ.
ಬಟ್ ಆ ಟೈಮ್ ನಲ್ಲಿ ಏನೋ ಕೇಳಿದ್ದೆಲ್ಲಾ ನಿಜ ಅಂತಂದು ಹೇಳ್ತಾರೆ ಗೊತ್ತಿಲ್ಲ ಮತ್ತೆ.
ಹೌದು ಮತ್ತೊಬ್ಳಿಗೆ ಇಲ್ ಗೊತ್ತಾಗ್ತ ಇಲ್ಲೇ ಹೆಣ್ಮಕ್ಕಳ ಬ. ಮೇಲ ಬಂದಿತ್ತು ಗೊತ್ತ ದೇವರು ಎಪ್ಪ ಅವರೆಲ್ಲಾ ಹೆಂಗ ಡ್ಯಾನ್ಸ್ ಮಾಡ್ತಾ ಇದ್ರು ಆ ಟಮತೆ ಸೌಂಡಿಗೆ ದೇವ್ರೇ
ಹಾ
ನಿಜ ಒಂದ್ ತರ ಯಾಕ ಪೈ ಈ ತರ ನಿಜಾನ ಆಗುತ್ತಾ ಏನಂತ ಡೌಟ್ ಸ ಒ
ನಾನಾ ತರ ಏನಾದ್ರು ಇದ್ರೆ ನೋಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಅದೊಂದ್ ತರ ಕಣ್ಣಿ ಕಟ್ಟಿದಂಗ ಆಗ್ಬಿಡ್ತದಲ್ಲ ಆಮೇಲೆ ಒಬ್ಬೊಬ್ರೇ ಇದ್ದಾಗ ಅಥವಾ ಎಲ್ಲಾದ್ರೂ ನೈಟ್ ಟೈಮು ಅದೇ ನೆನಪ ಅಗ್ತ
ಹ ಇಲ್ಲಿ ಫುಲ್ ಫೈಡೆಸ್ ಎಲ್ಲ ನೈಟೇ ಮಾಡ್ತಾರೆ ಅ ನೈಟ್ ಎರಡ್ ಗಂಟೆಗೆಲ್ಲ ನಮ್ಮ ಅಮ್ಮ ಅವ್ರೆಲ್ಲಾ ಹೋಗಿ ನೀರ್ ಹಾಕ್ತಾರಲ್ಲ ತಂದ ಅವರು ಹೋದ್ರು ನಾನ್ ಹೋಗ್ಲೆ ಇಲ್ಲ ನನಗೆ ಭಯ ಆಗಿ ನಾನ್ ಇಲ್ಲೇ ಮನ ಎದ್ರಗಡೆ ನನ್ನಿಂದ ಆದ್ರೂ ಚೆನ್ನಾಗ್ ಅನ್ಸುತ್ತೆ ಇವತ್ತು ಎಲ್ಲಾ ಮನೆಗಡೆ ಎಲ್ಲಾ ಊರ ಅವರೆಲ್ಲ ಬರ್ತಾರೆ ನಮ್ಮನೆ ಹತ್ರಾನೇ ಕೂತ್ಕೊಳ್ಳೋದು ಇಲ್ಲೇ.
ಹೌದಾ ಹೊರಗಡೆ ಕಟ್ಟೆ ಎಲ್ಲ ಇರ್ತದ ಕುತ್ಕೋಳಿಕ.
ಹಾ ಹೌದು ಕಡೆ ಹಳ್ಳಿ ಕಡೆ ಎಲ್ಲ ಕಟ್ಟೆ ಇರ್ತದಲ್ಲ ಇವತ್ತು ಫುಲ್ ಎಲ್ಲ ಅಲ್ಲೇ ಎಲ್ಲಾರೂ
ಹ್ಮ್ ಹೌದ ಎಲ್ಲರೂ ಬಂದ್ ಕಟ್ಟಿ ಕೂತಿರ್ತಾರ ಎಲ್ಲಾ ದೇವ್ರು ಹೋಗ ಹೊಗದು ಬರದು ಎಲ್ಲಾ ನೋಡ್ಕೋತ ಹು
ಇಲ್ ನಮ್ಮ್ ಮನೆ ಎದುರುಗಡೆನೆ ಎಲ್ಲಾ ಹನುಮಾನ್ ಟೆಂಪಲ್ ಲಕ್ಷ್ಮೀ ಟೆಂಪಲ್ ಎಲ್ಲಾ ಟೆಂಪಲ್ಸು ಇಲ್ಲ ಇದಾವ್. ಹೌದು
ಹ್ಮ್ ಅದಕ್ಕೆ ಆತರ ಆಗ್ತದ ನಿಮಗ ಸ್ವಲ್ಪ ಒಳಗಿದ್ ಏನ್ ಅನ್ಸಲ್ಲ ಇಲ್ಲಾಂದ್ರೆ ಮೆನ್ ರೋಡಿಗ್ ಆಗ್ಬಿಟ್ರೆ ಎಲ್ಲಾ ಹೋಗೋರು ಬರೋರು ಏನಾದ್ರೂನು ಊರಲ್ಲಿ
ಹೌದು ಯಾರಾದ್ರೂ ಓಹೋ ಈಗ ಮದ್ವೆ ಏನಾದ್ರು ಆಗ್ತಾ ಇತ್ತ ಅಂದ್ರೆ ಹಿಂಗ ಮದು ಮಗಳಲ್ಲ ಹೋಗ್ತಾಳಲ್ಲ ಎಲ್ಲಾ ಇಲ್ಲೇ ಬಂದ್ ನಿನ್ ಕಾಣಿಸುತ್ತೆ ಎಲ್ಲ
ಹು ಮತ್ತೆ
ಮತ್ತೆ ಏನ್ ಸ್ಪೆಷಲ್ ನಿಮ್ಮೂರಿಂದು.
ನಮ್ಮೂರ್ ಏನಿಲ್ಲ
ಹ್ಮ್ ಹಾ.
ಹ್ಮೂ
ನಿಮ್ದು
ನಮ್ದೇನಿಲ್ಲ ಇವಾಗೆಲ್ಲಾ ಮಾತ್ ಇಡ್ಲಿ ಅಂತ ಮಾಡ್ತಾರಲ್ಲ ಸ್ವೀಟ್ ಎಲ್ಲ ಮನೇಲಿ
ಹೌದು ನಿನ್ನೆ ನೈಟ್ ಮಾಡ್ತಾರೆ ಈ ಕಡೆ
ಹ್ಮ್ ಚಪಾತಿ ಎಲ್ಲಾ ಮಿಕ್ಸರ್ ಹಾಕಿ ಇದೆಲ್ಲಾ ಸ್ವೀಟ್ ಮಾಡ್ತಾರಲ್ಲಾ
ಹೌದು ನಿನ್ನೆ ನೈಟ್ ಮಾಡಿ ಬಿಟ್ಟು
ಹ್ಮ್.
ಅವಾಗೆ ನೈಟ್ ದೇವ್ರತ್ರ ಹೋಗಿ ತೋರ್ ಬಿಡ್ತಾರಲ್ಲ ಇಲ್ಲೆ. ಈ ಕಡೆ ಮಾಲ್ದಿ ಏ ಇಲ್ಲಪ್ಪ ಸ್ವೀಟ್
ಹ್ಮ್ ಹ್ಮ್ ನಿಂಗೆನ್ ಇಷ್ಟ ಸ್ವೀಟ್ ಅಲ್ಲಿ ಹ್ಮ್ ಹ್ಮು.
ಸೀಟ್ ಅಂದ್ರೆ ಏನ್ ಜಾಸ್ತಿ ಇಷ್ಟ ಆಗಲ್ಲ
ಹ್ಮು.
ಈ ತರ ಖಾರದ್ದ ಎಲ್ಲಾ ಇಷ್ಟ ಆಗುತ್ತೆ ನಂಗೆ
ಹ್ಮೂ.
ಹ್ಮ್ ಈ ಕಡೆ ಮತ್ತ ಈ ಕಡೆ ಶೊಂಗಿ ಅಂತ ಮಾಡ್ತಾರೆ ಅದು
ಹಾ ಹೌದು ಅದು ಗೊತ್ತು ನಂಗೆ ಒಂದ್ ಮೈದಾದ್ಲೆೇ ಮಾಡ ತರ ಒಂದ್ ಚಪಾತಿ ಟೈಪ್ ಮಾಡ್ತಾರೆ ಟೂ ಟೈಪ್ಸ್
ಹಾ
ಒಂದು ಬದಾಮ್ ಪುರಿ ಇರ್ತದಲ್ಲಾ ಆ ಟೈಪ್ ಮಾಡ್ತಾರ ಒಬ್ಬೊಬ್ರು ಹ ಅದಕ್ಕೂ ಶಂಗೆ ಅಂತಾನೇ ಕರೀತಾರ ಇನ್ನೊಬ್ರು ಚಪಾತಿ ಟೈಪ್ ಮಾಡ್ತಾರ ಅದ್ರ ಮೇಲೆ ಡಿಸೈನ್ ಡಿಸೈನ್ ಇರ್ತದಲ್ಲಾ ಮಣಿ ಅದರದ್ದು
ಹಾ ಮನ ಎಲ್ಲಾ ಹಾಕಿ ಅದ್ರ ಮ್ಯಾಲ ಡಿಸನ್ಲಮಾಡಿ ಹ ಯಾರು ಕಾಜು ಹಾಕಿ ಮಾಡ್ತಾರೆ ಈ ಕಡೆ ದೇವ್ರಿಗೆ ನೌದಿ ಅಂತ
ಹಾ ಕೆಂ ಸಕರೆ ಎಲ್ಲ ಹಾಕ್ತಾರಲ್ಲ ಅದ್ರ ಮೇಲೆ
ಹಾ
ನಾನು ಚಿಕ್ಕೋಳ್ಳಿ ಇರ್ ಬೇಕಾದಾಗ ಎಲ್ಲ ಮುಸ್ಲಿಂ ಫ್ರೆಂಡ್ಸ್ ಹೆವಿ ಇದ್ರು ಅವಾಗ ಲ್ಲಹಿಂಗಾಗಿ ಎಲ್ಲಾ ಗೊತ್ತ ಅವ್ರದು ಹ್ಮ್
ಹ್ಮ್ ಈ ಕಡೆ ಮುಸ್ಲಿಮ್ಸ್ ಏ ಹ್ಮ್ ಜಾಸ್ತಿ ಇಲ್ಲ ಬಟ್ ಆದ್ರೂ ನಾವೆಲ್ಲ ಪಾಲಿಸ್ತೀವಿ ಅವ್ ಏನೇನ್ ಮಾಡ್ತಾರಲ್ಲ ಆತರ ಎಲ್ಲ
ಹ್ಮ್ ಎಲ್ಲಾ ಹಬ್ಬ ಎಲ್ಲಾ
ಹ್ಮ್ ಹಾ ಅಂದ್ರೆ ಮುಸ್ಲಿಮ ಹಬ ಇಲ್ಲಿ ಎಲ್ಲಾ ದೇವ್ರ ನಮ್ ದೇವ್ರ ಅಂತಾನಲ್ಲ ಎಲ್ಲಾ ದೇವ್ರಿಗೂ ನವಲಿ ತೋತಾ ಇರ್ತಾರೆ ನಿನ್ನೆ ರೊಟ್ಟಿ ಇಲ್ಲಿ ಮುಸ್ಲಿಮ ದೇವರು ಎರಡೇ ಮೂರು ಹುಡಿ ಇದ್ದಾವ ಆಮೇಲೆ ಹನುಮಾನ್ ಟೆಂಪಲ್ ಇಲ್ಲಿ ಚಾನ್ಸರಂತ ಹೇಳ್ತಾರೆ ಅದ್ರ ಹೆಸರು
ಓಕೆ ಓಕೆ ಹೌದು ಹಾ ಒಬ ಒಂದೇನೋ ಕೇಳಿದ್ದೇನೆ ನಾನು ಹ್ಮ್ ಪೀರ್ ಪೀರ್ ಅಂತ ಹೇಳಿ ಅದನ್ನ ಕೊಳ್ಳಲೆಲ್ಲಾ ರೆಡ್ ಕಲರ್ ದಾರನು ಹಾಕೋತಾರಲ್ಲಾ
ಹೌದ ಹೌದು
ಹ್ಮ್
ಆಯ್ತ ಇವತ್ತುಗ ನಗತ್ತು ಮತ್ ಮತ್ತೆ ಒಂದ್ ತಿಂಗಳಿಗೆ ದನ್ ಮೋರಮ್ ಅಂತ ಮಾಡ್ತಾರೆ ಅವತ್ತು ಫುಲ್ ಚೆನ್ನಾಗಿರುತ್ತೆ ಇದೇ ತರ
ಹ್ಮ್ ಇವಾಗೆಲ್ಲಾ ದೇವ್ರಗೆ ನದಿನಲ್ಲಿ ಕಳಸ್ತಾರನು
ಹೌದು ಇಲ್ಲಿ ನಮ್ಮ ಮನೆ ಹಿಂದಗಡೆ ಬಾವಿ ಇದೆ
ಹ್ಮ್
ಹಾ ಬಾವಿ ಬಲ್ಲ ಹೋಗಿ ಎಲ್ಲಾ ಶಾಂತ ಏನೇನು ಮಾಡಿ
ಹ್ಮ್
ದೇವ್ರುಗಳಿಗೆಲ್ಲಾ ತಂದಿರ್ತಾರಲ್ಲ ನಾವು ದೇವರಲ್ಲ
ಹ್ಮ್
ಅದೆಲ್ಲಾ ಜನಗಳಿಗೆ ಪ್ರಸಾದ ಅಂತ ಹಂಚಿ ಮುಗಿಸ್ಬಿಡ್ತಾರೆ ಇವಾಗ
ಹ್ಮ್
ಹ್ಮ್
ಇವತ್ ರಜೆನಾ
ಹೌದು ಈವಾಗಿಗ ಎಕ್ಸಾಮ್ ಇದ್ದಾವಲ್ಲ ಸ ಸುಟ್ಟಿ ಕೊಟ್ಟಿದ್ದಾರೆ
ಓತಿದ್ದಿ
ನಾವು ನಾಳೆ ಅಂದ್ರೆ ಇವತ್ತೇ ಓದದ ಎಷ್ಟಾದ್ರು
ಹ್ಮ್ ಬಟ್ ಆದ್ರೂ ಚೆನ್ನಾಗ್ ಓದ್ಬೇಕಲ್ಲ ಈಗೆಲ್ಲ ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ಈ ತರ ರೀಸನ್ ಬಂದಾಗ
ಹ್ಮ ಹಾಲ್ ಟಿಕೆಟ್ ಎಲ್ಲ ಕೊಟ್ಬಿಟ್ಟು ಪೋರತ್ ಸೇಮ್ ಇವಾಗ
ಯಾವ ಕಾಂಬಿನೇಷನ್ನು
ಬಿಕಮ
ಹೌದಾ ಓಕೆ ಓಕೆ ಹ್ಮ್ ಹ್ಮ್
ಎಲ್ಲ ಕೊಟ್ಬಿಟ್ಟಿದ್ದಾರೆ ಆದ್ರೆ ಎಕ್ಸಾಮ್ ಮಾತ್ರ ಪೋಸ್ಟ್ಪೋನ್ ಮಾಡಿದಿದ್ದಾರೆ
ಹೌದಾ ಯಾಕ
ಏನು ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ಸ್ ಎಲ್ಲ ಏನು ಟ್ರಿಪ್ಪಿಗೆ ಹೋಗಿದಾರಂತೆ ಲಂಡನ್ಗೆ
ಅಯ್ಯೋ ಇದು ಒಂದ್ ರೀಸನ್ ಪೋಸ್ಟ್ಪೋನ್ ಎಲ್ಲ ಮಾಡದಕ್ಕ ಈ ತರ ರೀಸನ್ ಎಲ್ಲೂ ಕೇಳಿಲ್ಲ ನಾನು
ನಾಳೆ ಎಕ್ಸಾಮ್ ಅಂದ್ರೆ ಇವತ್ತಿನ ದಿನದಲ್ಲಿ ಮೆ ಹಾಕಿದ್ರು ಗ್ರೂಪ್ ಅಲ್ಲಿ ಹಾ ಟಿಕೆಟ್ ಬಂದ ತಗೊಂಡ್ ಹೋಗಿ ಅಂತ ನಾವ್ ನೋಡ್ತೀವಿ ನಾಳನೇ ಅಕೌಂಟ್ ಪೇಪರ್
ಹ್ಮ
ಫುಲ್ ಫುಲ್ ಶಪ್ ಸರಿ ಆಮೇಲೆ
ಅಂದ್ರೆ ಅವ್ರದ ಹೆಂಗ ಅಂದ್ರೆ ಹೆಂಗಿದ್ರು ಓದಿರ್ತಾರ ಪ್ರಿಪೇರ್ಡ್ ಇರ್ತ ಇತಾರ ಅಂತ ಹೇಳಿ ಇಮಿಡಿಯೇಟ್ಲಿ ಇಡ್ಬಹದು ಅವ್ರು
ಹಾ ಹೀಗ ಮಾಡ್ತಿರ್ರುವ ಎಲ್ಲ ಸಣ ನೋರ್ಧೋ ಎಕ್ಸಾಮ್ ಬಟ್ ನಮ್ದೇ ಇಲ್ಲ ಅದ ಹೆಂಗು ಏನು
ಹೌದಾ ಎನಿ ಟೈಮ್ ಆದ್ರೂನು ಪ್ರಿಪೇರ್ ಇರ್ಬೇಕು ಇವಾಗ ಈ ತರ ಅದ ಅಂತಂದ್ರೆ ಬಟ್ ಆದ್ರೂ ಬೇರೆ ರೀಸನ್ ಗೋಸ್ಕಾ ಫೋನ್ ಆದ್ರೆ ಓಕೆ ಬಟ್ ಈ ತರ ಲೆಕ್ಚರರ್ ಯಾವ್ ಯುನಿವರ್ಸಿಟಿ ಅಂಡರ್ ನಿಮ್ದು
ಬೀದರ್ ಯೂನಿವರ್ಸಿಟಿ
ಬೀದರ್ ಯುನಿವರ್ಸಿಟಿ ಅಂದ್ರೆ ಯಾವ್ದ್ ಬರ್ತದ
ಈ ಬೀದರ್ ಬೀದರ್ ಯುನಿವರ್ಸಿಟಿ
ಹೌದಾ
ಹಾ ಈವತ್ ಈ ವರ್ಷನೇ ಬೀದರ್ ಯನಿವರ್ಸಿಟಿ ಅಂತ ಹೊಸದಾಗಿರೋದು
ಹ್ಮ್ ಹ್ಮ್ ಹ್ಮ್
ಏನೇಏನ್ ಮಾಡ್ತಾರೋ ಏನೋ ಸೆಕೆಂಡ್ ಸೆಮಿನೋರ್ ಎಕ್ಸಾಮ್ ನಡದವ ಫಿಫ್ ಸೆಮಿನೋರ್ ಸಾರಿ ಸಿಕ್ಸ್ತ್ ಸೆಮಿನೋರ್ ಎಕ್ಸಾಮ್ ನಡೆದವ ಫೋರ್ ಸೆಮಿನಾರ್ ಮಾತ್ರ ಇಲ್ಲ
ಹ್ಮ್ ಈಗ ಮತ್ತೆ ನಿಮ್ದ್ ರಿಸಲ್ಟ್ ಬಿಡು ಅವರ್ಗ್ ಮತ್ತೆ ಸೆಕೆಂಡ್ ಸೆಮ್ ನ ಅವರ್್ದ ರಿಸಲ್ಟ್ ಹೊಡ್
ಹಾ ಬೇರೆ ಕಾಲೇಜ್ರ್ದು ಎಲ್ಲಾರದು ಕಂಪ್ಲೀಟ್ ಆಗ್ಯವು ಬಟ್ ನಮ್ದೇ ಅವ್ರದೆಲ್ಲಾ ಇವಾಗ ಫೈನಲ್ ಇಯರ್ ಸ್ಟಾರ್ಟೇ ಆಯ್ತು ನಮ್ ನಿನ್ನ ಎಕ್ಸಾಮೇ ಮುಗ್ದಿಲ್ಲ
ಹ್ಮ್ ಡೋಂಟ್ ವರಿ ಡೋಂಟ್ ವರಿ ಇವತ್ತಲ್ಲ ನಾಳೆ ಇಡ್ತಾರೆ ಹ್ಮ್
ಸೋ ನಾವೆಲ್ಲ ಚಂದ ಅಂತಾ ಹೇಳು
ಹಾ ಬಟ್ ಆದ್ರೂನು ಒಂದ್ಸರಿ ಕಂಫರ್ಟ್ ಝೋನಗ್ ಹೋದ್ರೆ ಎಲ್ಲ ಮ ಸಿಲೆಬಸ್ ಕ್ಯಾಚ್ ಮಾಡ್ಕೊಳ್ಳೋದು ಕಷ್ಟ ಅಷ್ಟೇ
ಹ್ಮ್
ಸ್ವಲ್ ಸ್ವಲ್ಪ ಸ್ವಲ್ ಸ್ವಲ್ಪ ರಿಕಾಲ್ ರಿವೈಸ್ ಮಾಡ್ಕೋತಾ ಇದ್ರ
ಹೌದು
ಮತ್ತೆ ಟೀ ಕಾಫಿ ಏನ್ ಕುಡಿತ ನಿನ್ಗ ಏನ್ ಇಷ್ಟ
ಇವಾಗ ಮಾಡ್ತೀವಿಟೀ ನನಗೂ ಹಾಬಿ ಐತೆ ಡೈಲಿ ಐದು ಗಂಟೆಗೆ
ಹೌದಾ
ಇವತ್ತಲ್ಲಾ ಮೊಮ್ಮೆಯವರು ಹೊರಗೆ ಅದಾರಲ್ಲ ಅಂದ್ರೆ ಸಲುವಾಗಿ ಸ್ವಲ್ಪ ಲೇಟ್ ಆಯ್ತು ಇವಾಗೇನ್ ಮಾಡಲ್ಲ ಹಾ ನನ್ ಮಾಡ್ತೀನಿ ಎಲ್ಲಾ
ಹ್ಮ್ ಹ್ಮ್ ಒಂದೆರಡು ನಿಮಿಷ
ಬರುತ್ತಾನ ಹಾ